ಹಲೋ
ಹಾ ಹಲೋ ಯಸು ಆರಾಮ
ಹಾ ಆರಾಮಪಾ ನೀನು
ಹಾ ಆರಾಮ್ ನೋಡಪ್ಪಾ ನೀನ್ ಏನ್ಡ್ದ
ಏನಿಲ್ಲ ಸುಮ್ಮ್ ಹ ಹಾಗೆ ಸುಮ್ ಮಲ್ಕೊಂಡಿದ್ದೇ ನೋಡಪಾ ನೀ ಏನ್ ಮಾಡಗತ್ತತಿ.
ನಾನು ಊಟ ಮಾಡಿನಿನ್ ಸ್ವಲ್ಪ ಮಕೊಂಡಿತ ಈಗ
ಹ್ಮ್ ಹ್ಮ್
ಹ್ಮ ಹಾ
ಮತ್ತೆ ನಡ್ದ ನಾಗೇಶ
ಮತ್ತೇಏನಿಲ್ಲಪ್ಪಾ ನೀವ್ ಹೇಳ್ಬೇಕು
ಏನ್ ಹೇಳಮ್ಮ ಎಲ್ಲಾ ನೀನ್ ಹೇಳ್ಬೇಕು ಎಲ್ಲಾ ಊರ್ ಕಡೆಗೆ
ಹಾ
ಎಲ್ಲ ಆರಾಮಲ್ಲ
ಹಾ ಆರಾಮ್
ನಿಮ ನಿಮ್ದ ಮಂಗಲಿಗಿ ಮಂಗಲಿಗಿ ಯಾವ್ದ ಕಾಳಗಿ ತಾಾಲೂಕ ಅಲ್ಲಾ.
ಹಾ ಮಂಗಳಿಗೆ ಹಾ ಕಾಳಗಿ ತಾಾಲೂಕ ಅದಕ್ಕೆ ಬರ್ತದ.
ಆ ಜಿಲ್ಲಾ ಡಿಸ್ಟ್ರಿಕ್ ಯಾವ್ದ್ ಬತದಾ
ಆಂ
ಡಿಸ್ಟಿಕ್ ಯಾವಾಗ ಬರುತ್ತಾ
ಡಿಸ್ಟ್ರಕ್ ಗುಲ್ರ್ ಬರ್ತದೆಮ್ದ
ಗುಲ್ಬರ್ ನಿಿಂದ ಎಷ್ಟ ಕಿೋ ಟರ್ ಅದು ನಿಮ್ಮೂರು
ಗುಲ್ಬರ್ಗ ನಿಂತು ಕಾಳಗಿ ಒಂದು ಐವತ್ ಆತದ ಅಕಡೆ ಒಂದು ಹನ್ನೆರಡು ಎಲ್ಲ ಸೀರಿ ಒಂದ ಅವತ್ತ ಎರಡು ಕಿೋಮೀಟರ್ ಹತ್ನ್ ಅರವತ್ತ ಐವತ್ತ್ತತ್ ಐವತ್ತ ಎಂಟು ಹತ್ನ್
ಗುಲ್ಬರ್ಗಲ್ಲಿಂದ
ಹಾ ಗುಲ್ಬರ್ಗದಿಂದ ಐವತ್ತೆಂಟು ಹತ್ತು
ಸೇಡಮಮ್ಮ್ ಸೇಡಮ ಎಷ್ಟು ಕಿಲೋಮೀಟರ್ ಆಗ್ತದೆ
ಸೆಡಮ್ಮ ಇಪ್ಪತ್ತೆಂಟು ಹತ್ತು ನಮ್ಮೂಊರಿಂದ
ಅಂದ್ರ ಅಂದ್ರ ಸೇಡಮ್ಸನ ಆಗ್ತಾನ ನಿಮಗ ಹೊಓ ಸೀಡಮ್ದಾಗದ್ ಇದದಲ್ಲ ಸಿಮೆಂಟ್ ಫ್ಯಾಕ್ಟ್ರಿ ಅದಲ್ಲ
ಹಾ ಸಿಮೆಂಟ್ ಫ್ಯಾಕ್ಟ್ರ ಅದ ಏ ಮಸ್ತ್ ಅದದು ಭಾರಿ ವಾಸುುದತ್ತ ವಾಸುುದತ್ತ ಫ್ಯಾಕ್ಟ ಹಾ ಸೇಡಮ್ನಾಗ ಕಲ್ತೀನಿ ನಮ್ ಕಾಲೇಜ್ ಅಲ್ಲೇ ಮುಗ್ದು
ನಿಂದಾ ಹೌ ಚಲೋ ಅಲ್ಲ ನಗೇಶ ಯಾವ್ದದುೂ ವಾಸುದತ್ತ
ಹ್ಮ್ ವಾಸುದತ್ತ ಫ್ಯಾಕ್ಟ್ರಿ ಅದ
ಹ್ಮ್
ಹಾ ಅಲ್ಲೇ ನ...... ಸೇಡಂ ನಗೆ ನಂದ್ ಟ್ವೆಲ್ತ್ ಮುಗೀತು ಮತ್ ಅಲ್ಲೇ ನಮ್ ನಮ್ ಊರ ಅದೇ.... ಸೇಡಂ..
ಸೇಡಂ ಎನ.......
ಹ್ಮ್...
ಹ್ಮ್ ಹ್ಮ ಮಾತೇನ್ ನಡದದ ರೀ ನಾಗೇಶ್.... ನೀ ಅಂದ್ರ ನಿಮ್ಮ ಮಂಗಗಳಿಗೆ ನಿಮ್ಮ ಈಗ ನಿಮ್ ಪಪೋರ್ ಊರಾಗ್ ಇಲ್ಲೇನ್ ನೀ ನಿಮ್ಮ್ ಮಮ್ಮಿವರ್ ಊರಾಗ್ ಇದಿ ಏನ್...... ಹೆಂಗ್....
ಅದು ಹಂಗೆ ಅದು ಎಲ್ಲ... ರಿ ರಿಲೇಷನಾಗ್ ಸ್ವಲ್ಪ ಇದು ಆಯ್ತು ಜಘದ ಆಯ್ತು ಅದ್ರ ಸಲುವಾಗಿ....
ಇಲ್ಲೇ ಸಟ್ಲ ಇಲ್ಲೇ ಸಟ್ಲ್ ಆಗಿರನಾ.... ಹ್ಮ್ ಮಾತೇನ್ ನದ್ದುಡ್ ನಾಗೇಶ್ ಊರ್ ಕಡೆಗೆ ಅವಾವನ್ ಜಾತ್ರೆ ಯಾವ ಏನ್ರ ಅವೇನು.....
ಹಾ ಜಾತ್ರಿ ಇಗ್ ಅವಲ್ಲಾ ಆಗಸ್ಟ್ನಾಗ್ ಈಗ ನಮ್ ಊರಾಗ್ ಒಂದ್ ಇದು ಹಚ್ತಾರ...... ಭಜನೆ ಸಪ್ತ ಭಜನೆ
ಸಪ್ತಪದಿ.....
ಹ್ಮ್ ಅದು ಏನ....... ಅದ್ರ ಏಳ ದಿವಸ ಕಂಟಿನ್ಯೂ ಇಪ್ಪತ್ನಾಕ ಗಂಟಾ ಏಳು ದಿನ ಭಜನಿ ಚಾಲೂನ ಇರ್ಬೇಕ ಅದು......... ಬಂದ್ ಮಾಡಲ್ಲ ಏಳ ದಿನ್....
ಏಳ ದಿನ.......
ಹಾ ಹಾ ಇಪ್ಪತ್ನಾಕ ಗಂಟೆ ಭಜನೆಿ
ಓ ಏನು ಅವಿದ ಮಸ್ತ್ ಅಲ್ಲ
ಹಾ ಏಳ ದಿನ ಮಣಿ ಮ್ಯಲ್ ನಿಂತು ಹಸಿ ಬಟ್ಟಿ ಮ್ಯಲ್ ಮಾಡ್ಬೇಕಕ್ ಬಜ್ನೆಲ್
ಹ್ಮ್ ಹ್ಮ್ ನೀನ್ ಅದ್ರಾಗೇಏನ್ ಭಾಗವಿಸ್ತೇನ
ಹಾ ್ತವಲ್ಲ ನಮ್ದ ಹಿಂಗ ಮ ಮೇಳ ಅಂತಿರ್ತಾವ ಒಂದ ಎಷ್ಟು ಟೋಟಲ್ ಟೋಟಲ್ ಒಂದು ನಾಕ್ ಐದ್ ಮೇಳ ಅವ
ಹ್ಮ್ ಹ್ಮ್
ಎರಡ್ ತಾಸಿಂದ ಹ ಎರಡ್ ತಾಸ ಒಬ್ಬ ಒಂದ್ ಮೇಳ ಮಾಡ್ಬೇಕು ಹ್ಮ ಎರಡು ತಾಸ ಅಂದನ್... ಅ ನಮ್ದು ನಾಸಿಕ್ ನಾಗ್ ಐದ ಗಂಟೆಗೆ ಒಂದ ಅದಾ ಸಂಜಿಗೆ ಐದ ಗಂಟೆಗೆ ಒಂದ ಅದ್....
ಹ್ಮ್ ಹ್ಮ್.....
ಅದು ಭಾರಿ ಆತದ್......
ಹೌದಾ ಮತ್ತ್ ಜಾತ್ರೆ ನ್ ಜಾತ್ರೆ ಆಗಲ್ಲ
ಜಾತ್ರಿ ಅದು ಏಳ್ನೇ ದಿನಕ್ಕ ಖಾಂಡ್ ಮಾಡ್ತಾರ
ಹ್ಮಞ
ಹಾ ಆಮೇಲೆ ಪಲ್ಲಕ್ಕಿ ಉತ್ಸವ ಇರ್ತದಾ
ಹ್ಮ್
ಮತ್ತೆ ಜಾತ್ರಿ ಭಾರಿ ಮಾಡ್ತಾರ ಅಂದ್ ನಮ್ ಆಮರ ಇದು ಇರ್ತಾರ ಪುರಾಂತರ ಪುರಾಂಂತರ ಗೊತ್ತಾರಲ್ಲ ಪೂರ್ವಂತರ ವೀರಗಾಸೆ ಆಡಲ್ಲ
ಹ್ಮ್ ರೈಟ್ ರೈಟ್
ಹ ಪಲ್ಲಕ್ಕಿ ಎದ್ರ ಆಡ್ತಾರಲ್ಲಾ ನೋಡಿಲ್ಲಾ
ಹಾ ನೋಡನ್ಿ ರೈಟ್ ರೈಟ್ ಅದೇಏನ ತೋೊಂಡಾಡ್ತಾರ ಹೌದು ನೋಡನ್
ಹಾ ನಮ್ಮ ನಮ್ಮ ಮಾಮವ್ರ ಮ ಕಟ್ಲೆಯಕ್ ಬರ್ತಾರ ಅದು
ಹ್ಮ್ ಹ್ಮ್ ಹೌದಣ ಮತ್ತ ಮತ್ತೆ ನಾ್ ನಾಗೇಶ್ ಜಾತ್ರೆಗ ಏನ್ ಕರಲ್ಲ ಏನಿಲ್ಲ ನೀನು
ಏ ಯಾಕರಲ್ರಿ ಅಣ್ಣ ಈಗ್ ಕರ್ಕೊಂಡ್ ಹೋಗ್ಬೇಕಕ್ ಅಂದಿದ್ನ ರಮೇಶಿಗೆ ಹೇಳಿದ್ದಲ್ಲ ಎಲ್ಲರೂ ಹೋಗಮ್ಮಿ ನಮ್ಮ್ ಊರಿಗೆ ಜಾತ್ರೆಗೆ ಅಂತ ಅಂದಿರಿ ನೀ ರಮೇಶ್ಗ ಹೂ ಅಂದಾನ
ಹ್ಮ್ ಹ್ಮ್ ನಮಗೇನ್ ಹೇಳಲ್ರಿ ನೀವು ಜಾತ್ರೆಗೆ
ಎಲ್ಲರಿಗ ಡಿಸೈಡ್ ಮಾಡಂದ ನ ಅವ್ರು ರಮೇಶಿಗೆ ಹೇಳಂದನ್ ಎಲ್ಲರಿಗ ಕರ್ಕೊಂಡ್ ಹೋಗಮ್ಮಪ್ಪಾ ನಾ ಎ ಸುಗದು ಯಾರಿಗನ ಹೇಳ್ಬೇಡ ಸರ್ಪ್ರೈಜ ಕೊಡಮವ್ರಗ ಅಂತ ತಂದಿದ್ನ
ಹ ಹಿಂಗಗೆ ಹೇಳಿದನು
ಹಾ
ಮತ್ತತ್ ಅದ್ ಒಂದೇ ಜಾತ್ರೆ ಆತ್ ಮತ್ತತ್ ಊರಾಗ ಯಾವ್ದಾನ ಆತದ
ಆತಾವ ಇನ್ನ ನಮ್ಮ್ ಮನೆ ದೇವ್ರ ಜಾತ್ರೆ ಒಂದದ ಈ ಕಡೆ
ಹ್ಮ ಹಾ
ಈ ಕಡೆ ನಮ್ಮ್ ಮನ ಊರ್ ಯಾವ್ದಂದ್ರೆ ದಿಗ್ಗಾಂ ಈ ಕಡೆ ಚಿತ್ತಾಪೂರ್ ತಾಾಲೂಕದ ಬರ್ತದು
ಆ ಸೈಡ್ ಬರ್ತೇನಾ ಇವರು ಶಂಕರ ಸಂದೀಪ್ ಅವರ್ಮ ದೂರದ್ದೇನ ಅವ್ರರು
ಏ್ ಇಲ್ಲ ಅವ್ರದ್ದ ಭೀ ಸನ್ನಿನೇ ಆತದ ಸಂದೀಪರ್ವರು ಕಾಳಗಿನಂತ ಹನ್ನೆರಡು ಕಿಲೋಮೀಟರ್ ಆತದ
ಅಂದ್ರ ಸಂದೀಪ್ ಅವರರು ಈಗ ಹೆಂಗ್ ನಮ್ಮೂರು ಶಾಪುರ ಅದಲ್ಲ ಆ ಅಷ್ಟೇ ಅದಾನ
ಹಾ ಸಂದೀಪರ್ ಊರು ಕಾಳಗಿ ಹನ್ನೆರಡು ಕಿಲೋಮೀಟರ್ ಹೊಟ್ಟೆ ಸನಿಹತ
ಹ್ಮ್ ಅವ್ರದ ಅವ್ರು ಸಂದೀಪ ಅವರು
ಅವ್ರದ್ದರು ಮುನ್ಗೂಡು
ರರುಮನ್ಗೂಡ
ಹ್ಮ್ ರುಮನ್ ಗೂಡ ಅಂತ ಬರ್ತದ ಅಲ್ಲೇ ಕಾಗಿ ಬಲ್ಲೆ ಬರ್ತ ಚಂಡ ಅದದು
ಇವ್ರ್ ತಂಡದಾಗಿ ಇರ್ತಾರಣ್ಣ
ಹ್ಮ್ ತಾಂಡ ಹಳ್ಳಿ ಅಪ್ಲೇ ಅದ
ಹ್ಮ್ ಹ್ಮ್ ಅಂದ್ರ ನಿಮ್ದ ನಿಮ್ದೂರು ಮಂಗಲಿಗೆ ಅವ್ರಕಿನ್ ದುಡ್ದದೇ ನಿಮ್
ಹಾ ಮಂಗಲಿಗೆ ದೊಡ್ಡದು
ಅವ್ರ ಏೇ್ೊಡಡು್ಯದ
ಹಾ ದೌಡದುೌ
ಇವರು ಶಂಕರ್ ಅವ್ರವರು
ಶಂಕರ ರೋಡ್ ತಾಲೂಕದುು ಕಾಳಗಿ
ಇವು ಶಂಕರ ತಾಲೂಕ್ದಾಗ ಇರ್ತಾರ ನೀವರು
ಹಾ ಅವ್ರರು ಕಾಳಿಗೆದೆಗೆ ಇರ್ತ
ಅಂದ್ರ ಸಿಟಿ ಆಗ್ಬಳ್ದ ನೈನ್ ಶಂಕರ
ಸಿಟಿ ಅಲ್ಲಕ್ಕೇನು ಅದನ್ನು ಮೊದ್ಲು ಹಳ್ಳಿನೇ ಇತ್ತು ಈಗೀಗ ಸ್ವಲ್ಪ ಒಂದ್ ಜ್ರ ಡೆವಲಪ್ ಆಗ್ಯದ
ಡೆವಲಪ ಆಗಿ ತಾಲೂಕ್ ಮಾಡಿರನ
ಈಗ ಜರ ಇನ್ನ ಡಿಸಿಜ್ ಕೊಟ್ಟಿಲ್ಲ ಡಿಸಿಜನ್ ಮಾಡಿಲ್ಲಾ ತಾಾಲೂಕದ ಹೇಳಾರ ಖಾಲಿ ಅನೌನ್ಸ್ ಮಾಡ್ಯಾರ
ಓ ಅನೌನ್ಸ್ ಎಷ್ಟಷ್ಟೇ ಒ್ ಮೇ ಬಿ ಒಂದ್ ಎರಡ್ ಮೂರ್ ವರ್ಷ ಆಯ್ತಾ ಅನೌನ್ಸ್ ಮಾಡ
ಇನ್ನ ಈಗ ಈಗ ಒಂದ್ ವರ್ಷ ಆಯ್ತು
ಒಂದು್ ವರ್ಷ ಆಯ್ತೇನಾಾ ಶಾಪೂರ್ಿಂದ ಎಷ್ಟು ಕಿಲೋಮೀಟರ್ ಆಗ್ತದ ಬ ಗುಲ್ಬರ್ ಅಲ್ಲ ಶಾಪುರ್ಲ್ಲಿ ನಿ್ೂ ಎಷ್ಟು ಕಿಲೋಮೀಟರ್ ಆತು
ಶಾಪುರ್ ನಿಿಂದ ಒನ್ ಟ್ವೆಂಟಿ ಒನ್ ಥರ್ಟಿ ಆತನು
ಒನ್ ಟ್ವೆಂಟಿ ಒನ್ ತರ್ಟಿ ಅಲ್ಲಿಂದ ಇಲ್ಲಿಂದ ಓದ್ ನಗೇಶ
ಹಾ ಏನ್ ಮಾಡ್ಬೇಕ್ರಿ ಕಾಲೇಜೇ ಇಲ್ಲಿ ಅದಲ್ಲಾ ಏನ್
ಹೌದ ನನಗ ಎಂ ಕಿಲೋಮೀಟರ್ ಇದ್ರನ ಒಂ ತರ ಆಗ್ತದ ಕಾಲೇಜ್ಗ ನಮ್ಮ ನಾಕಕ್ ಕಿಲೋಮೀಟರ್ ಇದ್ರನ
ನಿಮ್ದ್ ಇಲ್ಲೇ ದೋರ್ನಾಳಿ ಇಲ್ಲ ನಿಮ್ದ ನಿಮ್ ಊರದ್ ಜಾತ್ ಇಲ್ಲ ಈಗ
ಏ್ ನಮ್ಮೂರಾಗ ಈಗಲ್ಲ ಪ್ರೆಸೆಂಟ್ ಈಗ ಸಂಕ್ರಾಂತಿ ಆದ ಮಹಂತೇಶ್ವರ ಜಾತ್ರೆ ಅಂತ ಸುತ್ತಲೂರು ಸುತ್ತಲೂರ್ರಿಗೆ ನಮ್ಮೂರು ದೊಡ್ಡ ಜಾತ್ರೆ ಅದು ಅದು ನಮ್ಮೂರ್ ಏನಂತ ಗೊತ್ತಾ ಸಗರ ಸಾವಿರಳ್ಳಿ ಏಕ ಧೋರ್ನಹಳ್ಳಿ ಅಂತಾರ ನಮ್ಮೂರು
ಹಾ ಹಾ ಹಾ ಹಾ
್ ನಮ್ದು ದೊಡ್ಡದ್ನಾಗೆ ಶೂರು ನಮ್ ದೇಶ್ ಗೊತ್ತ ಒಂದು ಹದ್ನೈದು ಸಾವಿರ ಮನವ್ ನಮ್ಮ್ರಾಗ
ತಪ್ಪು ಹದ್ನೈದು ಸಾವಿರ ಮನಿ
ಹ್ಮ್ ನತ್ತಲ್ಲ ಅದ
ಅಂದ್ರ ನೀವು ಇನ್ನ ಇನ್ನೊ ಇನ್ನೊಂದ ಸ್ವಲ್ಪ ದಿನದಾಗ ಚಾಪೂರ್ನಾಗ ಸೇರ್ತ ನಿಮ್ ಮೂಊರ್ ಭಿ
ಹ್ಮ ಸೇರ್ತದ ಆಲ್ಮೋಸ್ಟ್ ಏ ನಂಬುದು ಎಷ್ಟ ಜನ ಜನಸಂಖ್ಯ ಒಂದ್ ಮೂವತ್ತಲ್ಲ ಮೂವತ್ತೈದ್ ಸಾವಿರ ಅದಾ
ಅಬೋ
ಎಷ್ಟು ಜನಸಂಖ್ಯೆ ಅದ ಪಂಚಾಯತಿ ಮೆಂಬರ್ ಎಷ್ಟು ಸರ್ ಮೂವತ್ ಮೂರ್ ಮಂದ ಇದ್ರ ಮೆಂಬರ್ ಈ ಮತ್ತ ಪಟ್ಟಣ ಪಂಚಾಯತ್ ಆಯ್ತ್ ನಂಬೋದು ತಗದ್ರಿ ಈಗ ಗ್ರಾಮ ಪಂಚಾಯತಿ ತೆಗೆದು ಪಟ್ಟಣ ಪಂಚಾಯತಿ ಆಯ್ತದ ಇದು ಆಕ್ಚುಲಿ ಇದು ಶಾಪುರ್ಂದ ನಮಗ್ ನಿಯರ್ ಅಲ್ಲ ಎಂ್ ಕಿಲೋಮೀಟರ್ ಅದ ಶಾಪೂರ್ ಸ್ವಲ್ಪ ಏನಿತ್ತ ಅಂದ್ರೆ ಶಾಪೂರ್ ಸ್ವಲ್ಪ ಭೀಮ್ರಾಯ್ ಗುಡಿ ದಾಟಿ ಸ್ವಲ್ಪ ಏನ ಉಲ್ಕಲ ಊರ್ ಬರ್ತಾವಲ್ಲ ಆ ಸೈಡ್ಗಿನ ಇತ್ತಲ ನಾಗೇಶ್ ನಮ ತಾಲೂಕಿತ್ತೂರು ನೆಕ್ಸ್ಟ್
ಹಾ ಹಾ ಹಾ
ಅಯ ದೊಡ್ಡದ ನಮ್ಮ ದ ಊರು ಅದೇ ಮಾಹಂತೇಶ್ವರ ಜಾತ್ರೆ ಅದ ಮಹಂತೇಶ್ವರ ಜೊತೆನೆ ಮೂರು ನಮ್ ಸಂಕ್ರಾಂತಿ ಅಂತಳಿಲ್ಲ
ಅಂದ್ರೆ ಸಂಕ್ರಾಂತಿ ಅಂದ್ರೆ ಯಾವ್ ತಿಂಗಳೊಳಗೆ ಬರ್ತು
ಯ ಆ್ ತಿಂಳ ಗೊತ್ತಿಲ್ಲ ಸಂಕ್ರಾಂತಿ ಅಂದ್ರ ಮೇ ಬಿಿ ಇನ್ನೊ ಒಂದು ಐದ್ ಒಂದ್ ಐದಾರು ತಿಂಗಳು ಇರ್ಬೋದು
ಹ್ಮ
ಐದಾರ ತಿಂಗಳ ದೊಡ್ಡ ಜಾತ್ರೆ ಅಂದ್ರ ಸುತ್ತಲೂರ ದೊಡ್ಡು ಎತ್ತಿನ ಜಾತ್ರೆ ಆಗ್ತದ ದೊಡ್ಡು ಎತ್ತುಗಳ ಜಾತ್ರೆ ಆಗ್ತದ ಅವಾಗ ಬರ ಮಂದತ್ರಿ ಎಲ್ಲ ಹುಡುಗರು ಕರ್ಕೊ್ ಬರಬೇಕು ನಾ್ ಮೂರ್ ತೋರಿಸ್ತೀನ ನಿಮ್ಗ
ಏ ಬರ್ತೀವ್ರೀ ನೀವ್ ಕರೋದಚ್ಚ ಬರೋದಚ್ಚ
ಹಣ ಮೂರಿಗ ಬರ ಮಂತ್ರಿ ಅಂತ ನಾಳೆ ಒಂದ್ ಫಂಕ್ಷನ್ ಅದ ನಾಳೆ ಕನ್ ಫಾರ ಇ ಅದು ನಾಳೆ ಇಲ್ಲಿ ನ ಮಾಮೂರದು ಮಗಂದು ನಾಮಕರಣ ಸಮಾರಂಭ ಅದ ಅದನ್ನ ನಾಳೆ ಕನ್ಫರ್ಮ್ ಇಲ್ಲ ಹ ನಮ್ ಕಣದು ಸ್ವಲ್ಪ ಜವಳ ಕಾರ್ಯಕ್ರಮ ಭೀಮರಾಯ ಗುಡಿ ನೋಡಿದಲ್ ನೀ ಅಲ್ಲಿ ಗುರಿ ಆದ ಬಲಭೀಮೇಶ್ವರ ದೇವಸ್ಥಾನ ಅಲ್ಲ ಒಂದು್ ಅಲ್ಲಿ ಆದ ಸ್ವಲ್ಪ ನಾಳೆ ಏನೋ ನಾಳೆ ಮಾಡ್ತಿದ್ ನಾಳೆ ಕನ್ಫರ್ಮ್ ಇಲ್ಲ ನಾಳೆ ಮಾಡಿದ್ರ ಅಂದ್ರರು ಪಕ್ಕ ಅಕ್ಕ ಇವತ್ತೆಲ್ಲಾ ಹುಡುಗರ್ಗ್ ಹೇಳಿನಿ ನೀ ನಿನಗೆ ಹೇತಿದ್ದೆ ನಾಳೆ ಆಟೋ ಕಳಸ್ಂತ ನಾಳೆ ಒಂದ್ೇಳೆ ಆಕ್ಚುಲಿ ಡೌಟ್ ನನ್ ಏನ್ ಇತ್ತಂತಂದ್ರೆ ನಾಳೆ ಬರ್ಬ್ರೀ ಖಂಡಿತ ನಾಗಿಸ್ ನೀವು
ಏ್ ಪಕ್ಕ ಬರ್ತಿತ್ತವ್ರೀ ನೀವು ಬರೋದಚ್ಚ ನಾವ್ ಬರೋದ ಹೆಚ್ಚ
ಎಲ್ಲ ಖಂಡಿತ ಬರ್ಬೇಕ ಅದಕ್ ಅದೊಂದ ಮುಗಸಿ ಟ್ರ ಆಯ್ತು ಮತ್ ನೆಕ್ಸ್ಟ್ ಜಾತ್ರೆಗೆ ನೋಡಿಲ್ಲ ಹುಡುಗರಿ ಊರಿಗೆ ಕಸ್ಬೇಕ ಎಲ್ಲ ಬಂದಿ ನಮ ಕಾಲೇಜ್ ಬ್ಯಾಚ್ ಎಲ್ಲಾಂದಿ ಹೆಣ್ಣ ಮಕ್ಳಿಗೆ ಅವ್ರ ಎಲ್ಲರಿ ಕರಿಸಸಬಿಡ ನಮ್ಮ ಜಾತ್ರಿಗೆ ಯ ಜಾತ್ರೆ ಮುಗ ಜಾತ್ರೆ ನಾವ್ ಮೂರ್ ಜಾತ್ರೆ ನೋಡೋ ಮಂತ್ರಿ ಅಂತವಾಗ
ಏ ಪಕ್ಕ ನೋಡಮ್ರರಿ
ನಡವ್ರೀ ಮತ್ತತ್ ನಿಮ್ಮ ಊರ್ ಕಡೆ ಏನ್ ಸ್ಪೆಷಲ್ ರೀ ನಾಗೇಶ್
ಏನ್ ಸ್ಪೆಷಲ್ ರೀ ಅ ಕಡೆ ಏನ ಸ್ಪೆಷಲ್ ಇಲ್ ನೋಡ್ರಿ ನಂಗೆ
ಸ್ಪೆಷಲ್ ಅನಕೇನ್ ಎಲ್ಲಾನೇ ಸ್ಪೆಷಲ್ ನಮ್ ಕಡೆ ಎಲ್ಲಾ ಸ್ಪೆಷಲ್ ಅಂತೀನಿ
ಹಾ ಎಲ್ಲಾ ಸ್ಪೆಷಲೇ ಎಲ್ಲ
ಸ್ಪೆಷಲ್ ಅನ್ನಕ್ ಸ್ಪೆಷಲ್ ಅನ್ನಕ್ ಏನಾದ್ರರು ಎಲ್ಲಾ ಸ್ಪೆಷಲೇ
ಹ್ಮ್ ಎಲ್ಲಾ ಸ್ಪೆಷಲ ಹ್ಮ್
ಮತ್ತತ್ ಚೆನ್ನ ನಡಿದ್ರಿ ನಾಗೇಶ್
ಮತ್ತೇನೇಲ್ ನೋಡ್ರ ನೀವಳ್ಬೇಕು
ನೀವು ರೀ ನಿಮ್ ಮತ್ತ ಕಾಳೆಗಲ ನೀತನೆೇ ಇರರಿ ಇಲ್ಲಿ ಶಾಪುರಾಗ
ಈಗ ನಾವವು ಕಾಲೇಜಿಗ್ ಕಾಳಗಿನಂತ ಮೂಗೋರದ್ದ್ ನೋಡ್ರಿ
ಮೂವಾರ ಅಂರಿ ಅಂದ್ರ ಕೋರ್ಸ್ ಆಗ ಮುಗತದ್ರೀ ಇದು
ಇದು ಮುಂದಿನ ಒ ವರ್ಷ ಆಗಸ್ಟ್ ನ ಮುಗಿತ ನೋಡಿ ಮುಂದಿನ
ಅಂಗಸ್ತಾ ಮುಗಿದ್ದೇನ್ರರಿ ಹೌದ್ರಿ ಅಂದ್ರ ನೆಕ್ಸ್ಟ್ ಟೈಮ್ ನಾಳೆ ನಿಮಗ್ ಫೋನ್ ಹಾಸ್ತೇನ್ ಆಟೋ ಬಂತಂತಂದ್ರ ನಾ ಆಟೋದೇನ ಇಲ್ಲ ಫಂಕ್ಷನ್ ಸ್ವಲ್ಪ ಅದ ಕನ್ಫರ್ಮ್ ಇಲ್ಲ ಸ್ವಲ್ಪ ಇವತ್ತು ನೈಟ್ ಡೇ ಕ್ಲಿಯರ್ ಆಗ್ತದ ನ ನೈಟ್ ಹ ಸರ್ ಫಾರರ್ ಆಯ್ತ ಅಂದ್ರ ಹ ಅತೇನ್ರಿ ಹುಡುಗ್ರರು ಹೇಳ್ತಿನನ ಎಲ್ಲ ಸುಂದಿ ಕರ್ಕೊಂಬಾರ ಅಂತ ದಯವಿಟ್ಟು ಬರೇ ಬಕ್ರ ನಾಗೆಸ
ಏ ಬರ್ತೀವ್ ತೋರಿ ದಯವಿಟ್ಟು ಯಾಕ್ರೀ ಫ್ಯಾನ್ಸ್ ಅದ ಬರ್ತವೀ
ಹಾ ಸರಿ ಸರಿ ನಮಸ್ಕಾರ ಇಡಮ್ರೀ ನಾಗೇಶ
ಹಾ ತವ್ರರಿಹೇಳ್ರಿ